ಹ್ರೆ
ಕೇಳತ್ತ ಅಲ್ಪ
ಹಾ ಕೇಳ್ತರಿ
ಹೌದಾ ಪಾನ ತರ್ವಾಗಿಕ್ಕಪ್ಪಾ ರಮೇಶ ಮಾಾಮಾ ಅಲೋ
ಹಾ ಕೊ
ಹಲೋ ಕೇಳತ್ತ ಸಣ್ಣ ಕೇಳಕತ್ತ ಏನ ಏ ಇಲ್ಲಿ ನಮ್ಮ ಮಾಮಾರ ಬಾಯ ಇಲ್ಲಿ ದ ಇದ್ ಬಿಟ್ರ ಶಾಪ ದೋಸ್ತ ಒಂದು ಮೋಟ್ರ ಬೆಟ್ಟ ಅವ್ರೆ ಬಾಯಿಲೆ
ಹ್ಮ
ನೀರಲ್ಲಿ ಮೋಟ್ರ ಬಿಡ್ತಾರಲ್ ಗೊತ್ತಾ ಸ್ಪೀಡ್ ಬರುತ್ತಲ್ಲ ಆ ಮೋಟ್ರ ಹಾಕು ಏನ ಚಲೋಾಗಲಗ್ಯದಂತ ಮಾಡ್ಸಕ್ ಬಂದಾನ
ಹೌದಾ ನಿಮ್ಮೂರಲ್ಯ
ಹ್ಮ್ ಇಲ್ಲೇ ನಮ್ಮ ಮಾವ ಹಬಕ್ು ಹಯ ಆ
ಹ
ಹಾ ಹಾ ಹಡಣ ಮನೆಗೆ
ಹಾ
ಮನಗ್ ವಾದನಪ ಅಂದೆ
ಮನಿ ಹೋಗ್ತಾ ಇಲ್ ಗುರು ಇಲ್ಲೋ ಒ ಗಾಡಿ ನೋಡ್ತಾ ಇದನ ಗಾಡಿ ಬರ್ತಲ್ಲ
ಆಟೋ ಯಾವ ಬರ್ತಾ ಅಲ್ವಾ
ಆಟ ಆಟ ಬರ್ತಲ್ಲಾವು
ಹೌದಾ ಹಾ
ಹಾ್ ನೋಡ್ತೇನೆ ಇನ್ನೊಂದಂದುತ್ತು ನಿಮಿಷ ವೇಟ್ ಮಾಡ್ತೇನೆ
ಹಾ ಹಾ ನೋಡ್ ಬೈಕ್ ಏನಾದ್ರರು ಬಂದ ಕೈ ಬಿಡರಿ
ಅದೇ ಕೈ ಮಾಡೋಕು ಬಂದಿಲ್ಲ ಬಟ್ ಇನ್ನೊ ಇನ್ನೊಂದು
ಇಲ್ಲಾಂದ್ರ ಯಾರಿಗಾದ್ರೂ ಫೋನ್ ಮಾಡ್ತೇನಿ ರಲ್ಲಿ
ನೋಡಿ ನಿಮ್ ಫ್ರೆಂಡ್ಸ್ ಯಾರು ಬರೋದ್ರೆ ಹೇಳಲ್ಲ
ಬರಲ್ಲ ಬಟ್ಟ ಅಂದ್ರ ಹೇಳಿದ್ರೆ ಬರ್ತಾರ ಬಟ್ಟು ಹೇಳಿಲ್ಲ ನಾನು
ಬೈಕ್ ಇದೆಯಲ್ಲ ನಿಮ್ದೇನ ಮನನ್ ಬ ಅನ್್ಬೇಕಲ್ಲ
ಕೆಲ್ಸಕೋತಾರ ಯಾಗ ಜಾಸ್ತಿ ತಿರುಗಾಡ್ತಾರ ಅವರು
ಹ
ಬಟ್ ಹೇಳಿದ್ರೆ ಕಳಸ್ತಾರೆ ಅವರ ಬಟ್ ಬಂದದ್ ಬಾ ಇಲ್ಲಿ ಬಂದೋದು ಗೊತ್ತಿಲ್ಲ ಅವ್ರಿಗೆ
ನೀಮ್ ಬಂದಿರದ ಗೊತ್ತಲ್ವಾ
ಇಲ್ಲಿ ಬಂದ ಪತ್ತಲ್ಲಾ ಬಟ್ಟ ಈಗ ಅಂದ್ರೆ ಅಂದ್ರೆ ಅಲ್ಲಿ ಅಲ್ಲಿಂದ ಬಿ ಬಟ್ಟೆಲಿ ಗತ ಗುತ್ತಲ್ಲ ಹಾವ
ಅಲ್ಲ ಐವತ್ತೊಂದ ದಿನ ಅಲ್ಲೇ ಸೊಲ್ಲಪುರಲ್ಲಿ ಇರ್ಬೇಕಲ್ವಾ ಅಂದೆ
ಹಲೋ ಹ್ಮ ಇಲ್ಲ ಗುರು ಒಂದೊಂದ್ ನಾಳೆ ಕೆಲ್ಸದ ಅಂತ ಹೇಳನಿಲ್ಲ ಅದಕ್ಕೆ
ಏನಪ್ಪ ಯಾವಾಗ್ರ ಒಂದ್ಿನ ಹೋಗಿರ್ತಾರ ಒಂದ್ಿನ ಎದ್ ಬರ್ಬೇಕು
ಎಲ್ಲ ಗ ಕೆಲ್ಸ ಇದೆ ಅದಕ್ಕೆ ಬಂದರು ಹಾ ಏನ್ ಕ ಆರಾಮ್ಸರಿ ಒಂದಂ ಬತಿದೆ ಇವತ್ತೆಲ್ಲ ಭಾನುವಾರ ಇತ್ತು ಚಿಕನ್ನ್ ಚಿಕನ್ ಮಾಡ್ತಿದ್ರು ಆರಾಮ್ ಸರಿ
ಹ್ಮ್ ಚಿಕನ್ ಎಲ್ಲ ಉಣತೀರಾ ನೀವು ಸರಿಯಾಗಿೆ
ಹ್ಮ್ ಮಾಡತ್ತ ಬಟ್ ಏನ್ ಮಾಡ್ತಯಾ ಇದು ಕೆಲ್ಸ ತಲ್ಲ ಬಂದ್ಬಿಟ್ಟ
ಹ್ಮ ಅಲ್ಲ ಎಲ್ಲಾ ಚಿಕನು ಎಲ್ಲಾ ಮಾಂಸ ಎಲ್ಲಾ ಉಣ್ತೀರ ನೀವಲ್ಲ
ಹಾ ಎಟು ಜಡ್ಡು ಅ್ರೆ ಇದು ಇದಣಲ್ಲ ಕ್ಯಾಟೆಲ್
ಯಾವದ
ಕೇಟಲ್ ಕಟಲ್ಲ
ಕಟಲ್ಲ
ಹಾ ಕೌ ಕೋ ಕೌ ಸರಿ ಹಾಕಳ ಹಾಕಳತನಲ್ಲ
ಹೌದಾ
ಹ್ಮ್
ಆದ್ರೆ ಈ ತರ ಬೇಟೆ ಅದೆಲ್ಲಾ ಆಡ್ತಾರಲ್ಲಾ ಏನ ಮೂಲ ಅದು ಎಲ್ಲ ಉಣ್ತರ
ಹ ಬಟ್ ನಮ್ಮನೆ ಮನೇಲಿ ನೋ್ತಾರೆ ಬಟ್ ನಾವ್ ನಲ್ಲ ಅಷ್ಟೇ
ಹೌದಾ
ಹಾ ನಮ್ಮವ ರಸಮಿ ಅೇನ್ ಆಗತ್ತಂತ ಅಸಮಿ ಕೇಳೋಣಲ್ಲಾವು ಅವರು ಸುಮ್ಮನೆ ಹೊಣ್ತಾರೆ ಎಲ್ರು ಅಲ್ಲ
ಇವ ನ ಮಲ ಕಡ ಉೊಂಡ್ರೆ ಮೈಕ ನೋವು ಮೊದ್ಲನ್ ನೋವು ಎಲ್ಲಾ ಬರುತ್ತೆ ಅಂತ ಹೇಳ್ತಾರ
ಹ ಅಂತಾರೆ ಏನಾದ್ ಮತ್ತೆ ಬೇ ಆಗುತ್ತೆ ಕೆಲವ್ ಟೈಮ್ ಅಂತಾರೆ ಅದೇ ಬೆಳಜಾರರು
ಏನಪ್ಪಾ ನಾನಂತ್ರ ಸಿಕ್ಕಾಪಟ್ಟೆ ಹೊಂಡಿದಿನನಿ ನಾನಂತ್ರ
ಹೌದಾ ಮೊದ್ಲುೋಗ ಕಡತ್ತೆ ಅಂತ ಅವ್ರು
ಹಾ
ಟೈಚಲ ಆಗುತ್ತ ಅಂತಾರ ಏಂದ ತಿಳೋರಂಗಗಲ್ಲೊಂಡಲ್ಲ ಸುಮ್ಮನೆ ಏನ ಅಂತ ಮನೆಾಗ ಬೈತಾರೆ ಉುರು
ಹೌದಾ
ಹ್ಮ್
ನಮ್ಮ ಮಾವನೇ ಉಡ್ಕೊ ಬರ್ತಾರ
ಹೌದಾ
ಬೇಟ ಆಡ್ತಾರ ಅವರು ಫ್ರೆಂಡ್ಸ್ ಜೊತೆ ಹೋಗಿ
ನಿಮ್ಮ ಸ್ವಲ್ಪ ಬ್ರೇಕ್ ಆಗ್ತದೆ
ಅ ಗಾಳಿ ಇದೆ ಅಲ್ಲ ಗಾಳಿ ಗಾಳಿ
ಹ್ಮ್ ಹ್ಮ್ ದರಿಯಲ್ಲಿ ಹೋಗಾಗ ಆ ಥರ ಆಗ್ತೆ
ಹಾ
ದಾರಲ್ಲಿ ಹೋಗೋಗ ಹೋಗ ಹೋಗಾಗ ಆ ಥರ ಆಗುತ್ತೆ
ಹೌದಾ
ಹ್ಮ್
ಇವಾಗ ಕೇೇಳತ್ತಾ ವಯ್ಸ
ಅವರು
ಇವಾಗ ಕೇಳ್ತಾ ಇದದೆ ಅಂದ್ರೆ ವಲ್ಸ ನಮ್ದು
ಹಾ ಕಳ್ತದೆ ಕೇಳ್ತದೆ
ಮತ್ತೆ ಕ್ರಾಸಲ್ಲಿ ಏನಾದ್ರು ಗಿಡ ಆ ತರ ಏನಾದಾರರು ಇದ್ದಾವ ಅಲ್ಲಿ
ಹಾ ಇಲ್ಲಿದೆ ಗಿಡ ಇದೆಲ್ಲ ಎಲ್ಲ ಗಿಡ ಕಮಾನ ಇದೆ ದುಡ್ಡ್ದದು
ಬಸ್ ಸ್ಟಾಪ್ ಇದೆಯ
ಪ್ ಏನಿಲ್ಲ ಗಿಡ ಇದೆ ಕುುದಾ ಕಟ್ಟಿದೆ
ಅಂಗಡಿ ಈ ತರ ಏನಿಲ್ಲ
ಹ ಅಂಗಡಿ ಎಲ್ಲಾ ಇದ್ದಾವೆ
ಅಂಗಡಿನದಾವ ಎಷ್ಟು ದೂರ ಆಗತ್ತೆ
ಒಂದು ಎಂಟು ಕಿಲೋಮೀಟರ್ ಆಗುತ್ತೆ
ಊರು
ಹಾ ಊರ್ ಎಂಟು ಕಿಲೋಮೀಟರ್ ಆಗುತ್ತೆ
ಹೌದ
ಹ್ಮ
ಬಸ್ಸಏನುಾಗಲ್ಲ ಹೊಳಗಡೆ
ತ
ಹೌದಾ ಏನ್ ಶಾಪ್ರಂದ ಬರುತ್ತಾ.
ಬಸ್ಸು ಜಲ್ಲಿ. ನ ಹೋಗುತ್ತೆ ಅಂದ್ರೆ ಬಸ್ಸ ಹತ್ತು ಹತ್ತುವರೆಗೆ ಹೋಗುತ್ತೆ
ಹ್ಮ ಹಾ.
ನಾ ಬಂದಿದ್ದು ಈಗ ಜಸ್ಟ್ ಬಂದೀನಲ್ಲ ಅದಕ್ಕೆ ಇದಾಯ್ತು ಸೀಲ್
ಹೌದಾ
ಹ್ಮ್
ಅ
ಇವತ್ ಭಾನುವಾರಲ್ಲಾ ಗಾಡಿ ತಿರ್ಗಾಡ್ತಲ್ಲ ಸೋಮಾರ ಇದ್ರೆ ಇಲ್ಲಿಮೂರ್ ದೇವಗೆ ಬರ್ತಾರ ಜಾಸ್ತಿ ದಿನ ಅಾಪಡ ಅ ಬಟ್ಟ ಅಬುಲ್ ಅಬ್ದುಲ್ ಬ ಚಂದ್ರಗ
ಅಬ್ದುಲ್ಲ
ಅವರು
ಯಾವ್ದೇವ್ರ ಅಬ್ದುಲ್ಲಾ
ಅಬ್ದುಲ್ ಬಷಾ
ಅಬ್ದುಲ್ ಬಾಷಾ ಏನ್ ದರಗಾ ಇದ ಇದಯ ನಿಮ್ಮೂರಲ್ಲಿ.
ನಮ್ಮ್ ಹಾ ಹ ದಗ ಇದೆ.
ನಿಮ್ಮೂರ ಹೆಸರ ಇಬ್ರಾಂಪುರ. ಇಲ ಹಲೋ.
ನಂಗರು ಹೇಳಕ್ ಹೇಳ ಹೇಳ.
ನಿಮ್ಮ ಮೂರ ಹೆಸರು ಇಬ್ಯಾಂಪುರನಾ
ಹಾ ರೈಟ್ ರೈಟ್ ರೈಟ್.
ಏನ್ ಈ ತರ ಇದೆ ಹೆಸರು.
ಹಾ ಮೊದಲ ನಿಂದು ದಾಸ್ರ ನಿಮ್ಮ.
ಹ
ಮೊದಲಿಂದ ಮೊದಲಿಂದರ ಬಂದಜಿರೋದಲ್ಲ.
ಹ ಆಯ ಅಷ್ಟೇ ಅಯ್ಯಯ ಎಲ್ಲ ಬೇಟ್ರ ಇದ್ದಾರೆ.
ಬೇಡ್ರು ಜನನ
ಎಷ್ಟು ಜಿನ ಹಾ ಅವರು ಜಸ್ತಿರದು.
ಹಾ
ಎಷ್ಟು ಜನ ಇದ್ದಾರ ಜಾಸ್ತಿ.
ವಿಶಿಷ್ಟ ಪಡ.
ಹಾ ಹಾ.
ಹ್ಮ್ ಅವ್ರು ಜಾಸ್ತ ಇದಾರೆ ನಮ್ೂರು ಹತ್ತ ಬಟ್ಟ ಇಬ್ ಮತ್ತ ಮೊದಲಂತ ಇದಲ್ಲ ಹೆಸರ.
ಹೌದೌದು ಹಾ ಹಾ ವಿ ಎಲ್ಲಿ ಎಲ್ಲ ಮೂಷ.
ಏನ ಹೊಲ್ಲಲ್ಲಿ ಕೆಲ್ಸ ಇ ಅಂತ ಜೆಸ ಕೆಲ್ಸ ಆಯ್ತಾ.
ಅಲ್ ಹೊಲ್ದಲ್ಲಲ್ಲ ಇಲ್ಲೇ ಇತ್ತು ಊರಲ್ಲಿ ನಮ್ಮಮಾರ್ ಜಾಗ ಇದೆ ಒಂದು.
ಹಾ ಹಾ ಕಲ್ಚಗದಲ್ಲ.
ಇಲ್ಲ ಅಂದ್ರೆ ಚರಂಡಿ ಸೈಡ್ ಇದದೆವ ಜಾಗ.
ಸರಿ ಕೆೇಳಿಸತಲ್ಲ.
ಇಲ್ಲಿ ಒಂದ್ ಜಾಗ ಇದದೆಲ್ಲ ನಮ್ಮ ಮಾಮ ಅವ್ರ್ದು ಹಳೆ.
ಹ ಹಾ
ಅಲ್ಲಿ ಚೆನ್ನಡಿ ಸೈಡ್ ಇದೆ ಅಲ್ಲದು.
ಅದೇ ಜಾಗದೆ ಇದದೆಲ್ಲ ಅ ಅಲ್ಲಿ ಮತ್ತೆ.
ಹ್ಮ್ ಅಲ್ಲಿ ಚರಂಡಿ ಇದೆ ಮುಂದ್ಗಡೆ
ಹ್ಮ ಹ್ಮ
ಅದು ಸ್ವಲ್ಪ ಅಡ್ಬಿಟ್ಟು ಇದು ಫೂಲ್ ಹಾಕಿದೀವಿ ಈ ತರ ಇದು ಅವರು ಕಾರ್ ಇದೆ. ಒಂದ್ ಬುಲೋರ ಗಾಡಿ ಇದೆಯಲ್ಲ.
ಅದೇ ದಾರಿ ಹೋಲಕ್ ದಾರಿ ಮಾಡ್ತಾರ ಅದಾನ.
ಅವ್ರ ಜಾಗದಲ್ಲಿ ನಿಲ್ಸ್ಕೊಬೇಕಂತ ದಾರಿ ಮಾಡ್ತಾ ಇದ್ರು.
ಹೌದಾ
ಹಾ ಅ ಅಡ್ಡಿಸಪಿಟ್ಟ ಆಯಕ್ರಗ.
ಹಂಗಾದ್ರೆ ನಿಮ್ಮ್ ಮಾಮನವರತ ಒಜ್ಜ ಇದೆ ಫ್ಯಾಮಿಲಿ ದೊಡ್ಡದಿದೆ.
ಹಾ ಮಾನವಾರ ಅಂದ್ರೆ ಇಷ್ಟೇ ಓಣೇಲಿ.
ಹೌದಾ ಊರಲ್ಲಿ
ಹ್ಮ್ ಯಾಕಂದ್ರೆ ನಾ ಜಾಸ್ತಿ ಅವ್ರ ಮನೇಲ್ಲ ಇರೋದು
ಹೌದಾ
ಹ್ಮ್ ನಾನ್ ಮಲ್ಗ್ಬೇಕಾದ್ರೆ ಅಲ್ಲೇ ಮಲ್ಗ್ತೀನಿ ನಾಟೆ ನೈಟ್ ಎಲ್ಲ
ಹ್ಮ
ಅದ ಹಾಗೆ
ಹ್ಮ್ ಅಂದ್ರೆ ಸ್ವಲ್ಪ ಜಾವ ನಿಮ್ ನಿಮ್ ವಜ್ಜದಾರ ಅಂದ್ರೆ ನಿಮ್ಕಿನ
ಹಾ ಇದ್ದಾವೆ ಆದ್ರೆ ಬಲೋರ ಕಾರ್ಾವ ಮೇಲೆ ಹಚ ಆಗಲ್ಲ
ಹ್ಮ್
ಹಲೋ
ಹಗರು
ಕೇಳತಾ
ಹಾಂ ಕ ಸ್ವಲ್ಪ ಕೇಳ್ತಾಾರೆ ಸ್ವಲ್ಪ ಸ್ವಲ್ಪ
ಅದೇ ಬುಲೋರ್ ಕಾರಿದ್ರೇನ ವಜ್ಜೆ ಅಂತಲ್ಲ
ಹ ಹಾ
ಅದೇ ಅವ್ರು ಸಾಲಾಗಿಲ್ಲ ಇರುತ್ತೆ ಸುಮ್ನೆ ಎಲ್ರುೂ ಗಾಡಿದರೆ ಎಲ್ಲಾ ಶ್ರೀಮಂತರಾಗಿರಲ್ಲ ಹ
ಹ್ಮ
ಹ್ಮ್ ಆತರ ಇರುತ್ತೆ ಸ್ವಲ್ಪ ಸ್ವಲ್ಪ ಇದೆ
ಹ್ಮ್
ಹಾ ಅಂದ್ರೆ ನಾ್ ಚಿಕನಂದ ದೋಸ್ತರು ಅವರು ಎಬ್ಬ್ರ ನಾನು ಅವ ಹಲೋ
ಗುರ ಒಂದ್ ಕಾಲ್ ಬರ್ತದೆ ಆಮೇಲ್ ಮಾಡು
ಹಲೋ ಬ್ರೋ ಹಲೋ ಅೇ ನ ಮತ್ತೆ ಮಾಡ್ತೇನ ರೀ